ಹಾ
ಏನ್ ನಡಸಿದ್ದೀರಾ
ಏನಿಲ್ಲಪ್ಪ ಹೊಳ್ಕ್ ನೀವ
ಊಟ ಆಯ್ತಾ
ಊಟ ಮಧ್ಯಾಹ್ನ ತಿಂತದಪ್ಪ ಅದೇ ಜವಳಿಿಕಾಯಿ ಪಲ್ಯ ಮತ್ತೆ ಮತ್ತೆ ದಾಳ ಹ ಚಪಾತಿ ಅನ್ನ ಸಾಂಬಾರು ಮಜ್ಜಿಗೆ ಅಷ್ಟ
ಹೌದಾ ಹ್ಮ್
ಅದಂದ ಬಿಟ್ಟಿಯ ಮಾಡ್ತಾಲ್ಲ ಅಷ್ಟಕ್ಕೆ
ನಿಮ್ದು ಊರಿಗೆ ಹೋಗಲ್ವಾ
ಅದೇ ಗುರುವಾರ ಹೋಗ್ಬೇಕು ಸಂಜೆ ಟ್ರೈನ್ ಐತಿ
ಗುರುವಾರ ಐತೆಯಾ
ಹಾ ಹೊಸಪೇಟೆಯಿಂದ ಇದು ಯಾದ್ಗಿರಿಯಂದ ಹೊಸ್ಪೇಟೆ
ಹೊಸ್ಪೇಟೆ ನಿಮ್ಮ್ ಉಮೇಶ್ ಅವರು ಯಾವರು ನಿಮ್ ಉಮೇಶ್ ಅವರದು
ಅದೇ ಅವದ ಹರತ್ನಾಳ ಹತ್ರ ಇದೈ್ತಲ್ಲಾ ಹರತ್ನಾಳ ಅಂತ ಬರ್ತತಿವಂದ
ಆರ್ತ್ನಡಿ ಯಕಡೆ ಹೊಸಪೇಟೆ ಸೈಡೆ ಬರ್ತೈತಿ
ಹಾ ಸಪೇಟೆ ಸಪೇಟೆ ಹ್ಮ್ ಹ್ಮ
ನೀವೇನೋ ಒಂದ್ ಹುಡುಗಿಗೆ ಅವ್ರ ಮನೆ ತನ ಹೋಗ್ಬಿಟ್ಟಿದಾರಂತೆ ನೀನು ಉಮೇಶ
ನಾನು ಹುಡುಗಿ ಮನೆ ಮನೆತನ
ಹ್ಮ್
ಇಲ್ಲ ಅಣ್ಣ ಮನೆತನ ಬಿಟ್ಟಲ್ ನಾವು
ಹಾ
ಯದೋ ಬಸ್ ಸ್ಟ್ಯಾಂಡ್ ಬಸ್ ಸ್ಟ್ಯಾಂಡ್ಗೆ ಕರ್ಕೊಂಡ್ ಹೋಗಿದ್ವಿ ನಮ್ ಜೊತೆಗೆ ಬಂದಿದ್ರು ಅವ್ರುಮ್ದ ಇಬ್ಬರ್ ಗರ್ಲ್ಸ್ ಒಬ್ಬ ಒಬ್ಬರು ಹುಡ್ಗಿ ಇದು ಗಂಗಾಾವ ತತ್ರ ಇಡ್ಕಂದ್ರ ಒಬ್್ರ ಒಿಗೆ ನಮ್ಮಂತ ನಮ್ ಜೊತೆಗೆ ಬಂದು ಹೋಸ್ಬಿಟ್ಟ ತನಕ ಮತ್ತೆ ರಾತ್ರಿ ಮ ಏನೋ ಬಸ್ ಸಿಗ್ಲಿಲ್ಲ ಮತ್ತೆ ಒಬ್ಬ ಒಬ್ಬನೇ ಯಾಕ ಬಿಟ್ಟ ಹೋಗೋದಂತ ಮತ್ತೆ ಒಂದ್ ಬಸ್ ಬಸ್ ಇದು ಬಸ್ ಬಂತು ಬಸ್ ಬಸ್ ಹಚ್ಚಿ ಕಸಿದ್ವಿ ಮತ್ತೆ
ಹ್ಮ್
ಹಾ ಅಷ್ಟೇ ಅದ್ ಬಿಟ್ಟೇನಿಲ್ಲ
ಹೌದ
ಹಾ
ನಿಮ್ಮ ಮುಂಬೈಸವರು ಎಲ್ಲಾ ಗೇಮ್ ಅಲ್ಲಿ ಸರಿಯಾಗ ಆಡ್ತಾರಂತೆ ಯಾವದಾ
ಏನ ಒಂದು ನಾಡ್ತರ ಒಂದ ನಾಡೆಲ್ಲ
ಹಾ
ಹಾ
ಅವಳ ಎಷ್ಟಾವ ಗಮ ಯಾವತ
ುಟ್ಬಾಲ್ ಅಂತ ಪ
ಮತ್ತೆ ವಾಲ ಬಾಸ್ ಗಟ್ ಅ ಕೂಡ ಸರಿಯಗ ಆಡ್ತಾರೆ
ತಂಗಸ ಸ್ವಲ್ಪ ಎಲ್ಲ ಹನಿಗೆ ಎಷ್ಟ ಆಗಿದ್ದ ಅಂದ್ರೆ ಫುಟ್ಬಾಲ್ ಅಂತವನಿಗೆ ಹ್ಮ್
ಮತ್ತ
ಮತ್ತೇನೆಲ್ಲ ಯಾವ್ದ್ರ ಯ ಸ್ವಾಮಿ ವಿವೇಕಂದ್ರ ಬಗ್ಗೆ ಹೇಳ ಸ್ವಲ್ಪ
ಸ್ವಾಮಿ ವಿವೇಕಾನಂದ ಅವರ ಬಗ್ಗೆನಾ ಹಾ ಹೇಳಿ
ಕ
ಹಾ ಹೇಳಿ
ಸ್ವಾಮಿ ವಿವೇಕಾನಂದ ಅವರು ಭಾರತ ಭತದ ಮಹಾನ್ ಆಧ್ಯಾತ್ಮಿಕ ನಾಯಕರು ಮತ್ತು ತತ್ವಜ್ಞಾನಿಗಳು ಸಮಾಜ ಸಮಾಜ ಸುಧಾರಕರು ಮತ್ತು ಯುವ ಜನತೆಯ ಪ್ರೇರಣೆಯಾಗಿರುವ ಮಹಾನ್ ಪುರುಷರು ಅವರು ಭಾರತೀಯ ಸಂಸ್ಕೃತಿ ವೇದಾಂತ ಮತ್ತು ಹಿಂದೂ ಧರ್ಮದ ಸಂಧಿ ವಿಶ್ವವಿದ್ಯಾಲಯ ಹರಡಿದರು ಅವರ ಮೂಲ ಹೆಸರು ನರೇಂದ್ರನಾಥ್ ದತ್ತ
ಹ್ಮ
ಕೇಳ ಇದು ನಾವು ಪ್ರೈಮರಿ ಸ್ಕೂಲ್ ಇದ್ದ ಪ್ರೈಮರಿ ಸ್ಕೂಲ್ ನಾಗ ಇದ್ದಾಗ ಇವ್ರ ಬಗ್ ಕೇಳಿ ಅನ್ನಿ
ಹಾ ಆಲ್ ಮೈ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ ಅಂತ ಅವ್ರದ್ದೊಂದು ಸ್ಪೀಚ್ ತುಂಬಾ ವೈರಲ್ ಆಗಿತ್ತು
ಹಾ ಬೇರೆ ದೇಶದಲ್ಲಿ ಹೋಗ್ ಮಾಡಿದ್ರಲ್ಲ ಅವರು
ಹಾ ಚಿಕಾಗೋ ಅಲ್ಲಾ ಅದು
ಹ ಅದೇ ಅದೇ ಅ ಇದು ಕನ್ನಡ ಮಾತಾಡ್ತಾರಲ್ವಾಗ ಅವರು ಕನ್ನಡಾಗಲ್ಲ ಹಾ ಲೇಡೀಸ್ ಅಂಡ್ ಜೆಂಟಲ್ಮ್ಯಾನ್ ಅಂತ ಏನೋ ಮಾತಾಡ್ತ ನೋಡವ ಹಾ ಅದೇ ಅದು ಫೇಮಸ್ ಆಗಿರ್ತತಿ ಅವರ್
ಹ್ಮ್
ಅವ್ರ ಹುಟ್ಟಿದ್ದು ಅವ್ರ ಹುಟ್ಟಿದ್ದು ಅವ್ರ ಹೆಸರು ಅಂದ್ರೆ ನರೇಂದ್ರನಾಥ ದತ್ತಾ ತ ಪೂರ್ಣೇಶ್ವ ಅವದು
ಹಾ ನರೇಂದ್ರನಾಥ್ತ್ತ ಹ
ಹುಟ್ಟಿದ್ದು ಜನವರಿ ಹನ್ನೆರಡು ಹದ್ಟನೂರ ಅರತ್ತ್ ಮೂರಲ್ಲಿ ಹುಡ್ತಾರೆ ಇವರು
ಹದಿನೆಂಟನೂರ ಅರವತ್ತೊಂಬತ್ತು ಅರವತ್ ಮೂೂರ ಹ
ಹ್ಮ ಹ ಊಟತ್ತಾರ
ಹ್ಮ್
ಮತ್ತೆ ಅವರು ಹುಟ್ಟಿದ ಅಂದ್ರೆ ಕೋಲ್ಕತ್ತಾ ಕೋಲ್ಕತ್ತಲ್ಲಿ ಹುಡ್ತಾರೆ ಇವ್ರು ಪಶ್ಚಿಮ ಬಂಗಾರ
ಕ ಕೊಲ್ಕತ್ತಾದಲ್ಲಿ ಪಶ್ಚಿಮ ಬಂಗಾಳ ಹ್ಮ
ಶುನ ದತ್ತ ತಾಯಿ ಭುವನೇಶ್ವರಿ ದೇವಿ
ತಂದೆ ವಿಶ್ವನಾಥ್ ದತ್ತ ತಾಯಿ ಪೂರ್ನೇಶ್ವರಿ ದೇವಿ ಹಾ
ಮತ್ತೆಯವರು ಮರಣ ಆಗಿದ್ದ ನಿಧಾನವಾಗಿದ್ದಂದ್ರ ನಾಲ್ಕು ಜುಲೈ ಎರಡ್ ಸಾವ ಸಾವಿರದ ಒಂಬೈನೂರ ಎರಡು
ನಾ ಲಾಕ ಜುಲೈ
ಸಾವಿರದ ಒಂಬೈನೂರ ಎರಡು
ಒಂಬೈನೂರ ಎರಡು
ಆ ತಂಬತ್ನೂರು ಎರಡು ಆ
ಹಾ
ಮತ್ತೆ ಅವರ ಅವ್ರ ತಂದೆ ವಕೀಲ ಆಗಿರುತ್ತು ವಕೀಲ ವಕೀಲ
ಹಾ ನ್ಯಾಯಾಧೀಶರು
ಹಾ
ಹಾ
ವಕೀಲ ಆಗಿರ್ತಾರೆ ಮತ್ತೆ ತಾಯಿ ಧಾರ್ಮಿಕ ಧಾರ್ಮಿಕ ಹಾಗೂ ಸಂಸ್ಕಾರ ವಂತೆಯಾಗಿದ್ದರು
ಹಾ
ಹ್ಮ ಮತ್ತೆ ಬಾಲ್ಯದಿಂದಲೇ ನರೇಂದ್ರನಾಥರು ಬುದ್ಧಿವಂತರು ಧೈರ್ಯಶಾಲಿ ಧೈರ್ಯಶಾಲಿ ಮತ್ತೆ ಆಧ್ಯಾತ್ಮಿಕ ಆಸಕ್ತಿ ಹೊಂತಿದ್ದರು
ಅವ್ರ್ದು ನೆನಪಿನ ಶಕ್ತಿ ತುಂಬಾ ಇತ್ತು ಅಂತೆ
ಹಾ ಜಾಸ್ತಿ ಇದೆ ಅಂತ ಅವ್ರ್ದು.
ಹಾ
ಹ್ಮ್
ಕೇಳಿಪಟ್ಟೆ ನಾನು.
ಹ್ಮ್
ಹ್ಮ್
ಮತ್ತೆ ನಿನಗೆ ಅವನ್ ಬಸ್ಯ ಅಂತದನ ನಮ್ ಕ್ಲಾಸ್ನಾಗ
ಹಾ ಬಸ್ಯ.
ಪ್ಪ ಅವ್ರ್ದು ರಾತ್ರಿ ಮಲಗುವಾಗ ಸ್ಪರ್ನ್ ಲೀಕ್ ಆಗ್ತಿತ್ತಲ್ಲ
ಏ
ಹಾ
ಹ ಮಾತಾಡ್ಬಾಡ್ದು ಅವೆಲ್ಲ.
ಮಾತಾಡ್ಬಾರ್ದ?
ಹಾ
ಹ್ಮ ಮನೆಗ
ಹೌದಾ
ಹಾ
ಹಂಗೆ ಎಲ್ಲಾ ಅನ್ಬಾರ್ದು.
ಹ್ಮ್ ಅವ್ರ ಬಾಲ್ಯ ಮತ್ತೆ ಶಿಕ್ಷಣ ಕಳದಿದೆಂದ್ರೆ. ಸ್ವಾಮಿ ವಿವೇಕಾನಂದರು ಬಾಲ್ಯದಲ್ಲಿಯ ಸಂಗೀತ ವ್ಯಾಯಾಮ ಕ್ರೀಡೆ ಮತ್ತು ಅಧ್ಯಯನದಲ್ಲಿ ಆಸಕ್ತಿ ಹೊಂದಿದ್ದರು.
ಹ್ಮ್
ಮತ್ತು ಅವರು ಕಲ್ಕತ್ತಾದ ಪ್ರೆಸಿಡೆನ್ಸಿ ಕಾಲೇಜು ಹಾಗೂ ಅಹ ಸ್ಟಚ್ ಸ್ಟಾಚ ಚರ್ಚ್ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡಿದರು.
ಹಓ
ಹ್ಮ್ ಅವರು ಪ್ರಾಶ್ಚಾತ್ಯ ತತ್ತ್ವಶಾಸ್ತ್ರ ಇತಿಹಾಸ ಸಾಹಿತ್ಯ ಮತ್ತು ಧರ್ಮಗಳ ಬಗ್ಗೆ ಆಳವಾದ ಅಧ್ಯಯನ ಮಾಡಿದರು. ಮತ್ತು ಅವರ ಪ್ರಶ್ ಶ್ನಿಸುವ ಮನೋಭಾವಗಳು ಅವರಿಗೆ ಆಧ್ಯಾತ್ಮಿಕ ಸತ್ಯದ ಹುಡುಕಾಟಕ್ಕೆ ಪ್ರೇರಣೆ ಪ್ರೇ ಪೀಸದು
ಹಓ
ಹ್ಮ್ ಪ್ರೇರೇಪಿಸಿ ರಾಮಕೃಷ್ಣ ಪರಮಹಂಸ ಭೇಟಿ
ಹ ಅವರು ಶಿಷ್ಯ ಅವರು ಗುರು ಅವರು. ವಿವೇಕಾನಂದರ ಗುರು ರಾಮಕೃಷ್ಣ ಪರಮಹಂಸ.
ಹಾ ಹೇಳ್ತೇನ ಅದ ಹೇಳ್ತೇ ನೋಡದು ಸ್ವಲ್ಪ. ಹದ್ನೆಂಟನೂರ ಎಂಬತ್ತೊ ದಲ್ಲಿ ನರೇಂದ್ರನಾಥ್ ಅವರು ತಮ್ಮ ಗುರುಗಳಾದ ರಾಮಕೃಷ್ಣ ಪರಮಂಸ ಅವರನ್ನು ಭೇಟಿಯಾದರು.
ಹಾ
ನೀವರು ನೀವು ದೇವರನ್ನು ಕಂಡಿದ್ದೀರಾ ಎಂಬ ಪ್ರಶ್ನೆ ರಾಮಕೃಷ್ಣರು ಎಂಬ ಪ್ರಶ್ನೆೆಯೇ ರಾಮಕೃಷ್ಣರ್ದು.
ಹ್ಮ
ಹೌದು ನಾನು ದೇವರನ್ನು ಕಂಡಿದ್ದೇನೆ ಎಂದು ಉತ್ತರಿಸಿದರು.
ವಿವೇಕನಗರ.
ಹ್ಮ ಆ ಭೇಟಿ ಅವರ ಜೀವನದಲ್ಲಿ ಮಹತ್ವದ ತಿರುವಾಯಿತು.
ಹಾ
ರಾಮಕೃಷ್ಣ ಪರಮಂಸರ ಮಾರ್ಗದರ್ಶನದಲ್ಲಿ ಅವರು ಆಧ್ಯತ್ಮಿಕ ಜೀವನ ಸ್ವೀಕರಿಸಿದರು.
ಓ
ಹ್ಮ್
ಅವ್ರಿಗೆ ಮದ್ವೆ ಆಗಲ್ಲಲ್ಲಾ.
ಹಾ ಸನ್ಯಾಸಿ ಅವರು. ಸನ್ಯಾಸಿ ಜೀವನ ಮಾಡ್ತಾರೆ ಹ ಹದ್ನೆಂಟನೂರ ಅರ ಅರವತ್ತ್ ಹದ್ನೆಂಟುನೂರ ಎಂಬತ್ತಾರಲ್ಲಿ ರಾಮಕೃಷ್ಣ ಪರಮಂಸರು ನಿಧಾನ ನಿಧಾನದ ನಂತರ. ನರೇಂದ್ರನಾಥ್ರು ಸನ್ಯಾಸಿ ಜೀವನ ಸನ್ಯಾಸಿ ಜೀವನ ಸ್ವೀಕರಿಸಿ ಸ್ವಾಮಿ. ವಿವೇಕಾನಂದ ಎಂಬ ಹೆಸರನ್ನು ಪಡೆದುಕೊಂಡರು.
ಹ್ಮ್ ಅವರು ಜಲ್ದಿ ಸಾಯ್ತಾರಲ್ಲಾ. ನಿಧಾನ ಹೋಗ್ತಾರೆ ಜಲ್ದಿನಿ ಹ್ಮ್.
ಅವರು ಭಾರತದ ಭಾರತ ದೇಶದಾದ್ಯಂತ ಸಂಚಾರ ಮಾಡಿ ಜನರ ಕಷ್ಟಗಳನ್ನು ಅರಿತುಕೊಂಡು. ಬಡತನ ಅಜ್ಞಾನ ಮತ್ತು ಸಾಮಾಜಿಕ ಅಸಮಾನತೆಯನ್ನು ಕಂಡು. ಸಮಾಜ ಸೇವೆಯನ್ನು ಅಗತ್ಯವಾಗಿ ಒತ್ತಿ ಹೇಳಿದರು.
ಓ
ಹ್ಮ
ಹ್ಮ್
ಮತ್ತೆ ಅವ್ರದುು ಚಿಕಾಗೋ ಇದದು ಕೇಳಏನ ಸ್ಪೀಚ್.
ಹಾ ಚಿಕಾಗೊ ಹ.
ಹೇಳಿನ್ ನೋ ಸ್ವಲ್ಪ ಇನ್ಫರ್ಮೆಷನ್ ಗೊ ಹದಿನೆಂಟನೂರ ತೊಂಬತ್ ಮೂರಲ್ಲಿ ಅಮೆರಿಕ. ಚಿಕಾಗೋ ನ ಚಿಕಾಗೋ ನಗರದಲ್ಲಿ ನಡೆದ ವಿಶ್ವ ಧರ್ಮ. ಸಮ್ಮೇಳನದಲ್ಲಿ ಅವರು ಭಾಗವಹಿಸಿದ್ದರು.
ಹ್ಮ್
ಅವರು ತಮ್ಮ ಭಾಷಣ ಏ ಏನಂತ ಹೇಳ್ತಾರೆ ಹೇಳ ಫಸ್ಟ್ಗೆ ಅವರು ಫಸ್ಟ್ ಇದು. ಫಸ್ಟ್ ಸೆಂಟೆನ್ಸ್.
ಹಾ ಏನ್ತ ಆಲ್ ಮೈ ಬ್ರದರ್ ಅಂಡ್ ಸಿಸ್ಟರ್ಸ್ ಅಂತ ಹೇಳ್ತಾರಲ್ಲ.
ಆಫ್ ಅಮೇರಿಕಾ ಅಂತ ಹೇಳ್ತಾರ ನೋಡು ಅವರು ಹಂಗ್ ಹಂಗ ಹೇಳಿ ಸ್ಟಾರ್ಟ್ ಮಾಡ್ತಾರ ಅವ್ರು.
ಹಾ ಒಂದು ನಿಮಿಷನ ಎರಡು ನಿಮಿಷ ಕಂ ತ್ಯನ್ಯವಾಗಿ ಅವರಿಗೆ ಚಪ್ಪಾಳೆ ಹೊಡಿತ
ಹಾ ಹಾ ಈ ಮಾತ್ ತುಗಳಿಗೆ ಸಭಿಕರು ಭಾರಿ ಚಪ್ಪಳೆ ತಟ್ಟಿದರು. ಹ್ಮ್ ಅವರು ಭಾರತೀಯ ಸಂಸ್ಕೃತಿ ಭಾರತೀಯ ಸಂಸ್ಕೃತಿ ವೇದಾಂತ ಮತ್ತು. ಸಹಿಷ್ಣುತೆ ಸಂದೇಶವನ್ನು ವಿಶ್ವಕ್ಕೆ ಪರಿಚಯಿಸಿದರು. ಹ ಈ ಭಾಷಣವು ಅವರನ್ನು ಪ್ರಸಿದ್ಧವಾಗೆನಿಸಿತು.
ಹ್ಮ್
ಹ್ಮ್ ರಾಮಕೃಷ್ಣ ಮಿಷನ್ ಯಾವಾಗ ಸ್ಥಾಪನೆ ಆಯ್ತ ಹೇಳು.
ಹಾ ನೆನ್ಪ್ ಬರ್ತಿಲ್ಲಪ್ಪಾ.
ನಾ ಹೇಳ್ತಿನ್ ನೋಡು.
ಹಾ
ಹದ್ನೆಂಟನೂರ ತೊಂಬತ್ತೇಳರಲ್ಲಿ ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ. ಮಿಷನ್ ಅನ್ನ ಸ್ಥಾಪಿಸ್ತಾರೆ.
ಹದಿನೆಂಟುನೂರ ತೊಂಬತ್ತೇಳು.
ಹಾ ಈ ಸಂಸ್ಥೆಯ ಮುಖ್ಯ ಉದ್ದೇಶ ಏನ್ ಹೇಳು. ಇವಾಗ ಯಾವದ ಒಂದು ಮಿಷಿನ್ ಸ್ಥಾಪನೆ ಮಾಡ್ಬೇಕಾದ್ರೆ ಒಂದ್ ಅದ್ರ ಉದ್ದೇಶ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ‌.
ಹಾ
ಹ್ಮ್ ಅವ ಇ ಇವಾಗ ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಮಿಷಿನ್ ಸ್ಥಾಪನೆ ಮಾಡ್ತಾರೆ. ಅದು ಯದುಕ್ ಮಾಡಿರ್ಬೋದು ನನ್ ಹಂಚಿಕೆ.
ಎದರಿಸರಿಸಾಲಂದ.
ನೀನ್ ಅಂಚಿಕೆ ಹೇಳೋ ಸ್ವಲ್ಪ ಏನಾರ ಯದಕ್ ಮಾಡಿರ್ಬೋದು.
ಜನರಲ್ಲಿ ಒಳ್ಳೆಯ ಭಾವನೆಯನ್ನು ಮೂಡಿಸೋಕೆ.
ಹಾಂ ಆರೋಗ್ಯಸೇವೆ.
ಆರೋಗ್ಯವನ್ನು ಹ್ಮ. ಕಷ್ಟದಲ್ಲಿರುವಂತ ವ್ಯಕ್ತಿಗಳನ್ನು ಹ್ಮ್.
ಶಿಕ್ಷಣದ ಬಗ್ಗೆ ಆರೋಗ್ಯ ಸೇವೆ ಸಮಾಜ ಸೇವೆ. ಮತ್ತು ಬಡ ಬಡವರ .
ಹ್ಮ್.
ಇಂದಿಗೂ ರಾಮಕೃಷ್ಣ ಮಿಷನ್ ವಿಶ್ವದ ಅನೇಕ ದೇಶಗಳಲ್ಲಿ ಸೇವೆ ಸಲ್ಲಿಸುತ್ತದೆ ಸಲ್ಲಿಸ. ಬೇರೆ ದೇಶಕ್ಕೆಸ ಹಿಂಗ ಮಾಡಕ ಹತ್ತಾರೆ ಇದು. ಅದ ಹೇಳಾರ ತಾಪನಡವು .
ಹಾ.
ಹಾ. ಅವರ ಪ್ರಮುಖ ತತ್ವದ ಗೊತ್ತೇನೆ ನಿನಗೆ.
ಏನೇನು.
ಮಾನವ ಸೇವೆಯೇ ದ ಮಾ ಮಾನವ ಸೇವೆಯೇ.
ಮಾನವ ಸೇವೆ ಮಾನದವಸ ರಐಟಾ ಕೇಳಿನಿ.
ಹ್ಮ ಮಾನವರ ಸೇವೆೆಯನ್ನು ದೇವರ ಸೇವೆ ಎಂದು ಹೇಳೇತಾರ ಅವರು.
ಹ್ಮ್ ಮಾನವ ಸೇವೆ ಮಾಡಿದ್ರು ಒಬ್ಬರು ದೇವ್ರಿಗೆ. ಸೇವೆ ಮಾಡ್ದಂಗಂತ ತಂದರು ಅವರು ಹಾ.
ಮತ್ತೆ ಯುವಶಕ್ತಿ.
ಬಡವಾರ ಎಕ್ಸ ಉದಾಹರಣೆ ಅಂದ್ರ. ಇದ್ರ ಈಗ ಬಡ ಬಡ ವ್ಯಕ್ತಿ ವ್ಯಕ್ತಿಗಳು ಇರ್ತಾರ ನೋಡು.
ಹ್ಮ್ ಹ್ಮ್.
ಅವ್ರಗ ಒಂದ್ ಯಾವ್ದಾರ ಕೆಲ್ಸ ಕೊಡ್ಸೋದಗಿರ್ಬೋದು. ಅವ್ರಗ ಒಂತ ಯಾವದೇ ಜಾಗ ಇಸ್ಕೊಡ್ಬೋದಾಗಿರ್ಬೋದು. ಕೆಲ್ಸಕ್ ಹಚ್ಚಿ ಅವ್ರಿಗೆ ಹ ಎಲ್ಪ್ ಮಾಡೋದಾಗಿರ್ಬೋದು. ಹಸಿವ ಹ್ಮ್ ಹಸಿವ ಅಂತ ಬಂದವ್ರಿಗೆಗ ಒಂದ್ ತೊಟ್ಟ ಊಟ ಹಾಕೋದು.
ಹ್ಮ್.
ಒಂದ್ ನೀರ್ ಅಡಿಕ ಆದವ್ರೆ ನೀರು ಕುಡಸೋದು.
ಹ್ಮ್.
ಹ್ಮ್ ಇವೆಲ್ಲಾ ಮಾನವ ಸೇವೆ ದೇವ ಸೇವೆ.
ಹ್ಮ್ ಮತ್ತು ಯುವ ಶಕ್ತಿಯ ಮಹತ್ವ.
ಹಾ ಯುವ ಜನತೆ.
ಯುವಶಕ್ತಿ ಮಹತ್ವ ಅಂದ್ರೆ ಅದ ಅರ್ಥನ ಅಂದ್ರ ಯುವಕರು ದೇಶದ ಭವಿಷ್ಯ ಎಂತ.
ಬೆನ್ನೆಲುಬು ಹ ಹಿಂದಿನ ಪ್ರಜೆಗಳೇ ಮುಂದಿನ. ಇದು ಹ್ಮ್ ಹಿಂದಿನ ಮಕ್ಕಳೇ ನಾಳೆ.
ಹಾ ಮತ್ತೆ ಆ. ಆತ್ಮವಿಶ್ ಆತ್ಮವಿಶ್ವಾಸ ಒಂದ್ ಐತಿ ಅವ್ರದು.
ಹಾ ಮನಸ್ಸಿನ ಮಾತು.
ಆ ತಮ್ಮ ಮೇ ತಮ್ಮ ಮೇಲೆ ನಂಬಿಕೆ ಇರೂವಂತೆ ಅವರು ಯುವಕರಿಗೆ ಕರೆ ಕರೆ ನೀಡಿದರು ನಮ್ಯ. ನಮಗೆ ನಂಬಿಕೆ ಇರೇಕ ಅಂತ ಅವ್ರು ಆತ್ಮವಿಶ್ವಾಸ ಹೇಳಿದ್ರ ನಮಗೆ.
ಹಾ.
ನಮ್ಮಗ್ ನಮಿ ನಮಗ್ ನಂಬಿಕೆ ಇರಕ್ಕೂ ಮೊದ್ಲು ಅಂತ ಆತ್ಮವಿಶ್ವಾಸ ಕೊಟ್ರು ನಮಗ್ ಅವರು.
ಹಓ.
ಹ್ಮ್.
ಹ್ಮ್.
ಮತ್ತೆ ಶಿಕ್ಷಣ.
ಶಿಕ್ಷಣ.
ಶಿಕ್ಷಣವು ವ್ಯಕ್ತಿತ್ವ ವ್ಯಕ್ತಿಯ ವ್ಯಕ್ತಿತ್ವವನ್ನು ರೂಪಿಸಬೇಕೆಂದು ಅವರು ಹೇಳಿದರು. ಹ್ಮ್.
ಹ್ಮ್.
ಮತ್ತೆ ಅವ್ರ ಪ್ರಸಿದ್ಧ ಉಕ್ತಿಗಳೇನು ಹೇಳು.
ಏನು.
ಉಕ್ತಿಗಳಂದ್ರೆ ಎದ್ದೆ ಹೇಳಿ ಎದ್ದೇಳಿ ಜಾಗ ಜಾಕುರಾಗಿರಿ ಗುರಿ ತಲುಪ ಗುರು ತಲುಪೋದ. ನಿಲ್ಲದ್ರಿ ಅಂತ ಹೇಳಾರಲ್ಲ ಅವರು.
ಮತ್ತೇನದ ಸಮ್ಯಕನಂದ್ರ ಹೇಳಿ ಎದ್ದೇಳಿ. ಗುರಿ ಮುಟ್ಟುವ ತನಕ ನಿೇಲ್ಲಿದ್ರಿ ಹಾ ಗೆಳಾರಲ್ಲ ಅವರು ಹಾ. ಅದು ಉಕ್ತಿಗಳಂತ ಹೇಳ್ತಾರ ಅದಕ್ಕೆ.